ಎ ಕೇಳಿಸ್ತೈತೆ ಕಣೋ ಏನು ಮಾಡ್ತಿದ್ಯಾ
ಏನಿಲ್ಲ ಕಣೆ ಸುಮ್ನೆ ಕೂತಿದೆ
ಹ ಹೌದಾ ನಾನು ಮಾಡೋಣ ಮಾಡೋಣ ಅಂತ ಅಂದಕೊಂಡೆ ಕರೆನ್ ಮಾಡಕ ಆಗಿಲ್ಲ ಇದಗ ಸ್ವಲ್ಪ ಸಮಯ ಸಿಕ್ಕಲ ಅದ ಮಾಡತ ಸಮ ದೊಡ್ಡವ್ರು ಮಾಡ್ತಿಲ್ಲ ಪಾರೀ ದೊಡ್ಡೋರ್ ಮಾಡ ಚಿಕ್ಕರು ಮಾಡಿದ ಕರನ ದೊಡ್ಡರು ನೀವು ಅದಿಕ್ಕೆ ನೀವು ಕರೆ ಮಾಡಿಲ್ಲ ಮರ್ತವಿರ ನಲ್ಲಿ ಮತ್ತೆ ಇನ್ನೇನ ಇನ್ನಯಪ್ಪ ವ್ಯಾಸ ಒ ನಾಳೆ ಟೈಮ್ ಮತ್ತೆ ನಾಟಿಯ ಎಲ್ಲ ಏನ್ ಮಾಡ್ತರ ಸ್ವಲ್ಪ ಏಳು ಹ ಸಮಯ ನಿಧಾನ ಕೇಳಪ್ಪಾ ನೀನು ಅದು ಹೆಂಗೆ ಮಾಡೋದು ನಾಟಿ ಅಂತ
ಹಾ ಹಾ ಹೇಳ್ತೀನಿ ನಾ ನಾವಂತೂ ವರ್ಷಕ್ಕೆ ಎರಡ್ ಸಲ ಬೆಳಿತೀವಿ
ಅ ಏನು ಭತ್ತನಾ
ಹಾ
ಹ್ಮ್ ಮತ್ತೆ ಅದೇ ಭತ್ತ ಹೆಂಗೆ ಬೆಳಿಬೇಕು ಅದರ್ ಹೆಸರ್ ಏನೇನು ಅದೆಲ್ಲ ಸ್ವಲ್ಪ ಹೇಳತಿಯ ಹಾ
ಹಾ ನಿಮ್ ಮನೇಲಿ ಭತ್ತ ಬೆಳಿಲ್ವಾ
ನಮ್ಮಲಿ ಭತ್ತ ಬೆಳಿ ಯಲ್ಲ ಕಣೊ ಬರಿ ಕಬ್ಬು ಅಷ್ಟೆ ಬೆಳಿತೀವಿ ಏಂನ್ದ್ರ ಅದೆಲ್ಲ ಮಾಡಕ್ ಆಗಲ್ಲ ನಮ್ಮ ಗದ್ದೆಗಳ ಎಲ್ಲೆವನ್ ಹಂಗಾಗಿ ನಾವ್ ಬೇಳಿಯಲ್ಲ ಅದನ್ನ ಹ
ಹಾ ಹೇಳ್ತೀನಿ ನೋಡುವ ನಿಮ್ಮ ಮನೇಲ್ಲೂ ಬೆಳಿಂಗಿದ್ರೆ. ಬೆಳಿ
ಹ್ಮ್ ಸರಿ ಆಯ್ತು ಹ್ಮ್ ಹೇಳು
ಹಾ ಮೆ ನಮ್ಮ ನಮ್ಮ್ ಊರಲ್ಲೆಲ್ಲಾ ಆಳ್ ಸಿಕ್ಕ ಸಿಕ್ತಾರೆ
ಹೌದಾ
ಹಾ ಅವರು ಭತ್ತರೆ ಗದ್ದೆಗೆ
ಹೌದಾ ಹ್ಮ್ ಸರಿ ಆಐತೆ ಹ್ಮ್
ನಮ್ಮೂರಲ್ಲಂತೂ ಒಂದ ಮೂರ್ ಗುಂಪುಗಳ ಇದೆ
ಹೌದಾ ಚೆನ್ನಾಗ್ ಕೆಲ್ಸ ಮಾಡ್ತಾರ ಅವ್ರಲ್ಲ
ಹಾ ಕರೆದ ತಕ್ಷಣ ಬರ್ತಾರೆ.
ಹೌದಾ ಹ್ಮ
ಹಾ ಮತ್ತೆ ಗಂಡಾಳ್ಗಳು ಅಂತ ಒಂದ ಇಬ್ರು ಕರ್ಕತಿವಿ
ಹೌದಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಸುತ್ತಲ್ಲ ಅವರೆಲ್ಲ. ಹ್ಮ ನಮ್ಮೂರ ಕಡೆ ಏನು ಹ್ಮ್ ಮಳ ಏನು ಕೆಲಸ ಮಾಡಾರ ಎಲ್ಲ ಸೋಂಬರಿ ಗಳ ತಾರೆ ಇರ್ತಾರೆ ಅದಿ ಕೆ ನಾವು ಮನೆಯವರೇ ಆದರೆ ಸ್ವಲ್ಪ ಎಲ್ಲ ಕೆಲಸ ಮಾಡ್ತಾರಲ್ಲ ಹಿಂಗಾಗಿ ಅದಿಕ್ಕೆ ಸುಮನೆ ಅದೇ ನೋಡ್ಬೇಕ ಕಣೋ ಏನು ಒಂದ್ ಮಾಡ್ಬೇಕಲ್ಲ ಒ ನ
ಹ್ಮ
ಸಮ ನಾನ್ ಇದಿನಿ ಅಪ್ಪಾ ಇಲ್ಲೇ ರೂಮಲ್ ಕುತಕ್ ಮಾತ ರೋಮರ್ ಕುತ್ಕೊಂಡು ಮಾತಡ್ತ ನೀ ಯಾಕೆ ಕೇಳಿಸ್ತಿಲ್ವ ಸರಿಯಾಗಿ ಗತ್ತಲ್ಲ ಅಂದ್ರೆ ಎಲ್ಲಿ ಹೌದಿ ಸರಿದೆ ಹ ಹ್ಮ ಮತ್ತ ಹೇಳು ಭತ್ತ ಭತ್ತ ಹೆಂಗ ಬೆಳಿಬೇಕು ಅದು ಹೆಂಗೆ ಉಬೇಕು ಒಂದು ಸ್ವಲ್ಪ ಲಕಿಯ ಹ್ಞ
ಹಾ ಮತ್ತೆ ನಾಟಿ ಮಾಡಕ್ ನಾಟಿ ಮಾಡಕ್ ಮುಂಚೆನೆೇ ನಾವು
ಹು
ಹೋಟ್ಲು ಅಂತ ಹಾಕಿರ್ಬೇಕು
ಹಾ
ಅದೇ ಒಂದು ಇಪ್ಪತ್ ದಿನ ಬಿಡ್ಬೇಕು.
ಹೌದಾ ಹಾ
ಅದ್ ಚಿಗರು ಬರಕ್ ಮುಂಚೆನೆ ಒಂದ್ ನೀಟಾಗಿ ನೋಡ್ಕಬೇಕು ನಾವು ಸರಿಯಾಗಿ ನೋಡಿಲ್ಲ ಅಂದ್ರೆ.
ಹೌದಾ ನೀರು ಸುಮಾರು ದು ಜಾಸ್ತಿ ಬೇಕಾಗುತ್ತೆ ಅನ್ಸುತ್ತಲ್ಲ
ಹಾ ಭತ್ತಕ್ಕೆ ಜಾಸ್ತಿ ಬೇಕು
ಅ ಜೊತೆ ನೀರು ಎಲ್ಲ ಕೂಡ ಗೋಡಾನ ತಗ ಇನ ಮ ಹ ಕಲ್ ಂದ ಬರುತ್ತಲ್ಲ ಈಗ ಇಲ್ಲ ಕಾ ಬೀಜು ಸ್ವಲ್ಪ ಈಗ ನಮ್ಮ್ ಕಡೆ ಇಲ್ಲ ಮಳೆ ಕಮ್ಮಿ ನಿಮ್ ಕಡೆ ಇಲ್ಲ ಅಂದ್ರೆ ಮಳೆಲ್ಲ ಬಾಳ ಜಾಸ್ತಿ ಇರುತ್ತಲ್ಲ
ಹಾ ಈ ವರ್ಷ ಕಮ್ಮಿ ಆಗೈತೆ
ಹಾ
ನೋಡಣ ಹೆಂಗ್ ಬರುತ್ತೆ ಅಂತ
ಅೇ ನೋಡ್ಬೇಕು ಮಳೆ ಎಲ್ಲ ಕಮ್ಮಿ ಐತಲ್ಲ ನೋಡ್ಬೇಕು ಸ್ವಲ್ಪ ಇಾಗೆಲ್ಲಾ ತೊಂದ್ರರೆ ಆಗಿದೆ ಏನ್ ಬಳ ಬಳಕು ತುಂಬಾ ತೊಂದರೆ ಆಗೈತೆ ನೀ ನೋಡ್ಬೇಕು ಏನ ಒಂದು ಬೆಳಿಬೇಕಲ್ಲ ನ ಯಂದ್ರರು ಸಮಸ್ಯೆ ಎಲ್ಲ ಜಾಸ್ತಿನೇ ಇರುತ್ತೆ ಸಮಸ್ಯೆ ಎಲ್ಲ ಇದ್ರು ಬಿಡಿಸ್ಕೊಂಡು ಹೋದ್ರೇ ಚೆನ್ನಾಗಿರುತ್ತ ಲಗ್ನನ
ಹ್ಮ ಹೌದು ಜೀವನ ಅಂದ್ಮೇಲ್ ಮಾಡ್ಬೇಕಲ್ವಾ
ಹ್ಮ್ ಮತ್ತೆ ಇನ್ನಿನ ಸಮಾಚಾರವು ಮತ್ತೆ ಮತ್ತೆ ಅದೇನೋ ನೀರು ಹೊಡಿರ್ಬೇಕು ಬಟ್ಟಕ್ಕೆ ನಾವ ಇಲ್ಲ ನಾ ಬಕದ್ ಮನೇಲಿ ಬೆಳಿ ಇದೂ ಮುಂಚೆ ನಾದು ಹಣ ಸಮಸ್ಯೆ ಇತ್ತಲ್ಲ ಆಗ ನಾವು ಕೆಲ್ ಕು ಕುಪ್ಪಿದ
ಹಾ
ಹಂಗಾಗೂ ಅದಣ್ಣ ಸಮಸ್ಯೆ ಐತೆಲ್ಲ ಆಗ ನಮ್ಗೆ ಸ್ವಲ್ಪ ಅಪ್ಪ ಗೊತ್ತು ನಾನು ಹೇಳ್ತೀನಿ ಅದೇ ತರಾನ ಅಂತ ಹ ಕೇಳಿಸ್ಕೊತಯ ಸ್ವಲ್ಪ ಹ
ಹಾ ಹೇಳು
ಅದೇ ನಮ್ದ್ ಹೆಂಗ್ ಮಾಡ್ತಿದ್ರು ಅಂದ್ರೆ ಫಸ್ಟ್ ಗದ್ದೆ ಎಲ್ಲ ಸ್ವಲ್ಪ ಉ ಕುಟ್ಟಿ ಅದಕ್ಕೆ ತಣ್ಣಾಗಲ್ ತುಪ್ಪ ನೀರ್ ಹೊಡಿತಿದ್ರು ನೀರು ಹೊಡೆದಾದ್ಮೇಲೆ ಸಂತನ್ ಬದುದು ಹೊರಗಡೆ ತಂತಿದ್ದ ಬೈರ ಭತ್ತ ನಿಡ್ತಿರ್ಲಿಲ್ಲ ಆ ಭತ್ತದ ಪೈರುತ್ತಂದ ಈಗದ ನಟ್ಟಿ ಹ
ಹಾ ಹಾ
ದು ಭಾಗವತದ ಪೈರೆ ಎಲ್ಲ ನೆಟ್ಟಿ ಚೆನ್ನಾಗಿ ನೀರ ಹಾಯಿಸಿಿ ಸ್ವಲ್ಪ ಉಪ್ಪು ಅಥವಾ ಯೂರಿಯಾನ ಅಂದೆ ಚೆನ್ನಾಗಿ ಬರಬೇಕು ಅಂತ ಅಂದೆ ಗದ್ದ ಲ್ಲಿ ಅದು ಉಪ್ಪು ಯೂರಿಯಾ ಅದೆಲ್ಲ ಹಾಕ್ತಿದ್ದು ಇದೆಲ್ಲಾ ಹಾಕುದ್ರೆ ಸ್ವಲ್ಪ ಚೆನ್ನಾಗರು ಲ್ಲ ಸುಮಾರು ಒಂದು ವಾರ ಆದ್ಮೇಲೆ ಸ್ವಲ್ಪ ಹಂಗಗೆ ಬಿಡ್ತಿದ್ದವು ಒಂದ ವಾರ ಆದಾರ ಮರಗಳು ಕಾಲ ಆದಮೇಲೆ ಸುಮ್ಮ್ಂಗೆ ಚೆನ್ನಾಗಿ ಒಂದು ಸ್ವಲ್ಪ ಬೆಳಿಯೋ ಥರ ಇದು ಮಾಡ್ತಿದ್ದವು
ಹಾ ನೀನು ಏನು ಬೆಳಿತೀಯಾ ಹೆಂಗೆ
ಹ್ಞೂ ಅದೇ ನಾನು ಬೆಳೀತಿದ್ದಿ ಅಂತ ಏನಿಲ್ಲ ಪಕ್ಕದ ಮುಂದೆ ಇರ್ತಿದ್ರಲ್ಲ ಆಗ ಹಣ್ಣು ಸಮಸ್ಯೆ ಇತ್ತು ಲ್ಲ ಜಾಸ್ತಿ ಬಾಳ ಹಂಗಾಗಿ ಹೋಗ್ತಿದ್ದೆ ನಾನು ಕೆಲಸಕ್ಕೆಲ್ಲ ಭಾಳ ಹೋಗ್ತಿದ್ದೆ ಆಗ ಅಷ್ಟೆ ಇನ್ನೇನು ಇಲ್ಲ
ನೋಡು ನಮ್ಮೂರ್ ಕಡೆನು ಬಾ
ಹ ಬರ್ತಾಗೋ ಎಲ್ಲಮ್ಮ ಹುಡ್ಗನ ಎಲ್ಲೋ ಬಂದ್ ಕರ್ಕೋದು ಏನೋ ಬರಬಹುದು ನಮ್ಮ ಏನು ಒಂದು ಬೈಕ್ ಕೂಡ ಇಲ್ವಲ್ಲ ಇನ್ ಬರಾಲ ಬಂದ್ರೆ ಬಸ್ ಸಲೆ ಬರಬೇಕು
ಆಯ್ತು ಬಿಡು ಬಂದ್ ಬಂದಿ ಕರ್ಕ ಬರ್ತಿನ ಒಂದ ದಿನ
ಹ್ಞೂ ಸರಿ ಆಯಿತು ನಾನು ಹೇಳ್ತೀನಿ ನನ್ನದು ಪರೀಕ್ಷೆಯನ್ನು ಮುಗಿದ್ಮೇಲೆ ಬಂದು ಕರ್ಕೊಂಡು ಹೋಗುವಂತೆ ಹಾಗೆ ತಗೋುವ ಆಯ್ತು ಹಾ ಸರಿ ಆಯ್ತ ಅದೇ ಪರೀಕ್ಷೆ ಮುಗಿದ್ಮೇಲೆ ಅದ್ಅದೇ ಬರ್ತದೇ ಹೇಳ್ತಿದಲ್ಲ ಹಂಗೆ ಕೇಳಸ್ಕೋ ಸ್ವಲ್ಪ ಹೇ ತಿನಿದಂಗಿ ಅಂತ ಅದೇ ಒಂದು ವಾರಗಳ ಕಾಲ ಆದ್ಮೇಲೆ ಪತ್ ಮತ್ತುತ್ತೆ ನೀರಾಯಿಸಿ ಇದದಕ್ಕೆ ಮತ್ತುತ್ತ ಸ್ವಲ್ಪ ಗೊಬ್ಬರವಾಗಿ ಇಬ್ಬರು ಉ ಉಪ್ಪೆಲ್ಲ ಹಾಕಿ ಅದು ಚೆನ್ನಾಗ್ ಬೆಳೆಯೋವರೆಗೂ ನೋಡ್ಕೋಬೇಕು ಅದು ಬೆಳೆದಾದ್ಮೇಲೆ ಏನ್ ಮಾಡ್ಬೇಕು ಅ ಅಂತಂದ್ರೆ ತಿರ್ಗಂಗೆ ಸ್ವಲ್ಪ ನೀರ್ ನೋಡ್ಕೊತಾ ಇರ್ಬೇಕು ಆಗ ನೋಡ್ಕೊತಾ ಇರ್ಬೇಕು ಅದೆಲ್ಲ ಹೊಡೇಬೇಕು ಅದೆಲ್ಲ ಒಡೆದಾದ್ಮೇಲೆ ಏನ್ ಮಾಡ್ಬೇಕು ಕೊನೆಗೆ ಕೊಯ್ಲು ಅಂತಾರೆ ನ ಸೈಡು ಅಂದರೆ ಕುಯ್ಯೋಳ ಸಮಯದಲ್ಲಿ ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರಾಯಿಸಿ ಒಂದ್ ನಾಲ್ಕು ದಿನ ಐದು ದಿನಗಳ ಕಾಲ ಬಿಟ್ಟಿ ಆಮೇಲೆ ಭತ್ತ ಎಲ್ಲ ಕುಯ್ಬೇಕು ಚೆನ್ನಾಗಿ ಕುಯ್ದಾದ್ಮೇಲೆ ಸೈಡ್ಗೆ ಗೆ ಒಣಗಾಕ್ಬೇಕು ಬಿಸಿಲುಗೆ ಚೆನ್ನಾಗಿ ಅಂದರೆ ಮಿಷಿನ್ ಏನು ತರಲ್ಲ ಅದೇ ಕುಯ್ಯೋದೇನೋ ಬರುತ್ತೆ ಅದ್ರಿಂದ ನಾರಕ್ಕೂ ಇರ್ಬೋದು ಹಂಗೆನಾರು ಇದ ಮಾಡ್ಬೋದು ಕೈಯಿಂದ ನಾರಕ್ಕೂ ಇರ್ಬೋದು ಹ್ಮ ನಾವು ಎಲ್ಲ ತುಂಬಾ ಇಲ್ಲ ನಾವು ಮಿಷಿನರಿ ಏನೋ ಅಂತಾರಲ್ಲ ಅದ್ರಲ್ಲೇ ಕುತೀವಿ ಯಾಕಂದ್ರೆ ಈಗ ಬಾಳ ಆಳುಗಳು ಕ ಕೊಟ್ಟು ಹಾಗಿ ಅಲ್ಲಿನ್ ಖರ್ಚು ಎಲ್ಲ ಒಂದೇ ಬರುತ್ತೆ ಆದ್ರ ಖರ್ಚ ಖರ್ಚುಲ್ಲ ಅದ ನಾನ್ನ್ ಮಾಡೀನ ಅಂದ್ರೆ ಈ ಮಿಚಿನ್ಲ್ನು ಅತ್ತಲೇ ಕುದಿಸಕೊಡ್ತೇವೆ
ಹಾ
ಕೇಳ್ಸತ ಕೇಳ್ಸ್ತಾ ಇದೀ ನನ್ ಮಾತಾಡೋದು
ಹಾ ಕೇಳಿಸತಾ ಇದ್ದನೆ ನೀನ್ ಕೇಳಿಸ್ತಿದಯಾ
ಹ ನನ್ ಕೇಳ್ಸ ಯಾಕೋ ನಿಮ ಸದ್ದೆ ನಿಂತಯ್ತ ಯಾಕೆ ಏನಾದ್ರು ಎಲ್ಲಾರು ಹೋಗದೇ ಆಯ್ತಾ ನಾನು ಮಾಡ್ದಾಗ ಹಂಗಂತಿಯಪ್ಪಾರೆ ನೀ
ಹಂಗೇನ ಇಲ್ಲ ದೊಡ್ಡವರು ಮಾಡಿದ್ದೀರಾ ನಾವೇ ಕೆಲ್ಸ ಬಿಟ್ಬಿಡ್ತೀವಿ ಇವಾಗ
ಹ್ಮ್ ಅದೇ ಕೇಳಸ ಈಗ ನಾನು ಮಾಡಿದ್ದೀನಿ ನೀ ನೀನಾದ್ರೂ ಮಾಡಲ್ವಲ್ಲ ನಾನಾದ ಇ ಮಾಡೀ ಲ್ಲ ಮಾತಾಗೋದ ಕೇಳಸ್ಕೊಗ ಮತ್ತು ದ್ದೆ ಏನ್ ಹೇಳ್ತ ಏನ್ ಹೇಳ್ತಿದ್ನಲ್ಲ ನಾನು
ಅದೇ ನಿಮ್ಮ್ ಊರಲ್ಲಿ ಆಳುಗಳು ಬರಲ್ಲ
ಆಳುಗಳು ಬ ಬರ್ತಾರೆ ಆಳುಗಳು ಅದ ಎಲ್ಲದಕ್ಕೂ ಒಂದೇ ಇದಾಗುತ್ತಲ್ಲ ಖರ್ಚೆ ಎಲ್ಲ ಅದಕ್ಕೆ ನಮ್ಮಿಷೀನ್ಲ್ ಕ್ತವಿ ಮಿಷನ್ಲ್ಲಿ ಕೂಸ್ಬಿಟ್ಟು ರೋಡ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಬತ್ತದ ಎಲ್ಲ ಆರಾಮ ದು ಹ ಅದು ಹಾಕ್ತಿವಿ ಸುಮಾರು ಐದು ದಿನಗಳ ಕಾಲ ಹರಾಕ್ತೀವಿ ಬಿಸಿಲು ಚೆನ್ನಾಗಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ದೊಬ್ಬಟ್ಟ ಪ್ಪ
ಹಾ ಹಾ
ಏನಾದ್ರು ಮಾತಾಡೋದು
ನೀವೇ ಬಡಿತೀರಾ ಇಲ್ಲ ಅಂದ್ರೆ ಬೇರೆವ್ರ ಕೊಡ್ತೀರಾ
ಇಲ್ಲ ನಾವೇ ಬಡತೀವಿ ಬೇರೆಯವ್ರಗೇನು ಕೊಡಕ್ಕೆ ಹೋಗೋಲ್ಲ ಇಲ್ಲಂದರೆೆ ಅದೂ ಮಿಷಿನ್ಗೆ ಕೊಟ್ಕೊಡ್ತೇವಿ ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸದಲ್ಲಿ ಮತ್ತುತ್ತ ಅದೆಲ್ಲ ಒಣಗಮ್ಮ ಮೇಲೆ ಅಥವಾ ಮಿಷಿನ್ಗೆಲ್ಲ ಕೊಟ್ಟ ಆದ್ಮೇಲೆ ಮತ್ತೆ ಅದ ಬಿಸಿಲು ದಾರ ಆಗ್ತವಿ ಅದ ಬೇರೆಯವ್ರ ಮ ಹಾಕಿವಲ್ಲ ಇದು ಬರ್ತಾನ ಹಂಗಾಗಿ ಬಿಸಿಲುದಾರ ಚದ ಚೆನ್ನಾಗಿ ಇದ್ದಾಗ ದೋಸೆಲ್ ಬರೆ ಚೆನ್ನಾಗಿದ್ದರೆ ಅವರು ಜಾಸ್ತಿ ಬೆಲೆಗೆ ತಗೋತಾರೆ ನಮ್ಮಿಂದ ಅಷ್ಟೇ ಜಾಸ್ತಿ ಬೆಲೆಕ್ಕೆ ತಗೋತಾರಲ್ಲ ಹಂಗಾಗಿ ನಮ್ಗೆ ತುಂಬಾ ಲಾಭ ಸಿ ಸಿಗುತ್ತೆ ಅಂದರೆ ಬಿಸಲ್ಲಿ ಚೆನ್ನಾಗಿ ಒಣಗಿದ್ರರೆ ಬತ್ತಾ ಚೆನ್ನಾಗಿದ್ರೆ ಹ
ನೀವೇನು ಆಳ್ಗೆಲ್ಲಾ ಜಾಸ್ತಿ ದುಡ್ಡ ನ್ ಕೊಡಲ್ಲ ಅನ್ಸ್ತದಲ್ವಾ
ಕೊಡ್ತೀವಿ ಆಡ್ಲ್ಲ ಅಲ್ಲೇ ಮಿಷಿನ್ಗೆ ಕ್ಕೆ ಹೋಗುತ್ತಲ್ಲ ಹಂಗಾಗಿ ಅದೆಲ್ಲ ಚೆನ್ನಾಗ್ ಒಣಗಾದ್ಮೇಲೆ ಮಿಷಿನ್ ಕೊಟ್ಟಾದ್ಮೇಲೆ ಸುಮಾರು ಒಂದು ವಾರ ಕಾಲ ಬಿಸ್ಲು ಚೆನ್ನಾಗ್ ಒಣಸ್ಬಿಟ್ಟು ಬಟ್ಟ ಯಾರ ತಗ ನೋಡು ಅವ್ರಿಗೆ ನಾವು ಭತ್ತನ ಕೊಟ್ಬಿಡ್ತೇವಿ
ಹಾ ಹೌದಾ
ಸಾವ ರೂಪಾಯಿ ಅಥವಾ ಎರಡ್ ಸಾವಿರ ರೂಪಾಯಿ ಹಂಗೆ ನಾವವು ಮಾಡ್ತೀವಿ
ಹಾ
ಕೇಳ್ಸಿದೀ ಮಾತಾಡ್ತಿರೋದು ಹಲೋ ಕೇಳಿಸ್ತಾಯ್ತಾ ಮಾತಾಡ್ತಿರೋದು
ಹಾ ಕೇಳಿಸತೈತೆ ಮಾ
ಯಾಕೋ ಸುಮ್ಮನೆ ಆಗ್ಬಿಟ್ಟು ಏನಾಯ್ತು ಏನು ಸಮಾಚಾರ ಯಾರಾರರು ಬಂದ್ರಾ
ಹ ನಾ ಮಾತಾಡ್ತಿದ್ನೆಲ್ಲ ಕೇಳಿಸತಿಲಿಲ್ವಾ
ಈಗ್ ಕೆಲ್ಸ ಐತೆ ಅದೇ ಯಾರಗಾರ ಕೊಡ್ತ ನೆಕ್ಸ್ಟ್ ಬತ್ತ ತಗೋಗ ಕೊಟ್ ಕೊಡ್ತೀವಿ ಮತ್ತೆ ಕರೆ ಮಾಡ್ತೀನಿ ನಿನಗೆ ಒಂದೆರಡು ನಿಮಿಷ ಬಿಟ್ಟು ನಾನು